ಹಲೋ. ಹಲೋ.. ಹಲೋ.. ಹಲೋ.. ಹಲೋ. ಕೇಳಿಸ್ತಾ ಇದೀೆಯಾ ಕೇಳಿಸ್ತಾ ಇದೀಯಾ ಹಲೋ.
ಹಲೋ.
ಕೇಳಿಸ್ತಾ ಇದಯಾ
ಹೋ ಕೇಳಿಸ್ತಿದೆ ನೀಗೆ
ಹಾ ಕೇಳಿಸ್ತಾ ಇದೆ.. ಏನು ಮಾಡ್ತಾ ಇದ್ದೀರಾ
ಕೇಳಿಸನಾ
ಹಾಂ ಕೇಳಿಸ್ತಾ್ದೆ
ಹ್ಮ್ ಹೇಳಿರಿ
ನೀನ್ ಮಾಡ್ತಾ ಇದ್ದೀರಾ
ಹ್ಮ ಜಸ್ಟ್ ಇವಾಗಕ್ ಇವಾಗ ಆರ್ ಗಂಟೆ ಆಗಿತೆ ಇದ್ದು ಇವಾಗ ಜಸ್ಟ್ ಬ್ರಶ್ ಮಾಡ್ಕೊಂಡ್ ಬಂದೆ ನೋಡಿ
ಹಾ ಹೌದಾ
ಹ
ನಂಗೆ ಸ್ವಲ್ಪ ಕಾರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ನೀವು ಕಾರ್ ಬೈ ಮಾಡಬೇಕು ಅಂತಿದ್ರವಿ ಹಾಂ
ಓಕೆ ಹಾಂ ಹಾಂ ಹಾಂ ಹಾಂ ನಿಮ್ಗೆ ಯಾವ ಥರ ಕಾರ್ ಬೇಕಿತ್ತು ಏನು ಆಟೋಮೆಟಿಕ್ ಕಾರ್ ಬೇಕಿತ್ತು ಏನು
ಲೈಕ್ ಇಬರುದು ಹೇಳಿ ಇಬರು ಹೇಗೆ ಆಗುತ್ತೆ ನೋಡಿ ಹೇಳ್ತೀಿ
ಇ ಆಟೋ ಇದು ಆಟೋಮೆಟಿಕ್ ಅಂತಂದರೆ ಇವಾಗ ನಿಮ್ದ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟ್ ತಕೊಂಡ್ ಇದಿಲ್ಲ ಅದ್ರದ್ದು ಹ ಜಾಸ್ತಿ ಯಾರ ಅದೇ ಟ್ರೆಂಡ್ ಇಲ್ಲ ಬಟ್ ಬೇರೆ ಕಡೆ ಹೋದ್ರೆ ತುಂಬಾ ಹೆವಿ ಟ್ರೆಂಡ್ ಇದೆ ಎಕ್ಸಾಂಪಲ್ ಆಸ್ಟ್ರಿಯಲ್ಲಿ ಔಟ್ ಆಫ್ ಕರ್ನಾಟಕ ಔಟ್ ಆಫ್ ಕರ್ನಾಟಕ ಬಿಟ್ಟು ಇಂಡಿಯಾದಲ್ಲಿ ಸಿಂಗಾಪುರ್ ಹಂಗ ಕಡೆ ಹೋಗಿ ಆಸ್ಟ್ರೇಲಿಯಾ ಕಡೆ ಹೋದ್ರೆ ತುಂಬಾ ಅದು ಆ ಕಾರ್ ಬಗ್ಗೆ ತುಂಬಾ ಟ್ರೆಂಡಿಂಗ್ ಅಂದೆ ಟ್ರೆಂಡಿಂಗು ನೀವು ಸುಮ್ನೆ ಇದ್ ಕುತ್ಕೊಂಡ್ರೆ ಸಾಕು ಏನು ಇ ನಿಮ್ಮ್ಡೆ ನೀವು ಸ್ಟೈಂಗ ಚಕ್ಕ್ ಕುೂತ್ಕೊಂಡೆ ಅದ್ರ ಪಡೆ ಗದೆೆ ಹೋಗುತ್ತೆ ಆ ಇಲ್ಲ ಆತರನೂ ಇದೆ ಬಟ್ ಇನ್ನೊಂದ ಏನಂದ್ರೆ ನಿಮ್ ಅಲ್ಲ ನೀವು ಆತರನ ಇದೆ ಅದು
ಹಾಂ
ಅದು ಆಟೋಮೆಟಿಕ್ ಕರ್ ಅಂದ್ರೆ ಹಂಗೂ ಇರುತ್ತೆ ಬಟ್ ನೆಕ್ಸ್ಟ್ ಹಾ ನೀವು ನೀವು ಅ ಅಲ್ಲಿ ಇದು ಇರುತ್ತಲ್ಲಾ ಕುತ್ಕಂತೆಲ್ಲಾ ಡ್ರೈವ್ ಮಾಡ್ತಾರಲ್ಲ ಕೂರ್ಲೇ ಪೋ ನೀವ ಹೋಗಿ ಸುಮಿ ನಿ್ ಪಗ್ ನೀವು ಸೀಟ್ ಬೇರೆ ಎಲ್ಲ ಕುತ್ಕೊಂಡ್ರೆ ಅದ್ರ ಪಡೆಗ್ ಅದು ಕರ್ಕೊಂಡ್ ಹೋಗುತ್ತೆ ನೀವ ಎಲ್ಲಿಗ್ ಅದು ಇದು ಇನ್ಫ ಈಗ ಎಕ್ಸಾಂಪಲ್ ನೀವು ಹ ವಿತೌಟ್ ಬ್ರೇಕ್ ಎಲ್ಲ
ಹ ಏನ್ ಕರೆಂಟ್ ಇಂದನಾ ಏನು
ಹಾ ಅದು ಎಲೆಕ್ಟ್ರಿಕ್ ಇದ ಕರೆಂಟ್ ಚಾರ್ಜಿಗ ಇಡೋದುಂದಸ
ಓಹ್ಮ್ ಹಾ
ಹ ಅದು ಚಾರ್ಜಿ ಇಡೋದು ಅನ್ಸ ಅನ್ ಅನ್ಸುತ್ತಲ್ಲ ಅದಕ್ಕೋಸ್ಕರ ಅದು ನೀವು ನೀವೇಂದ್ರು ಒಂದು ಅದಕ್ಕೆ ನೀವು ಈಗ ಅಡ್ರೆಸ್ ಕೊಡ್ಬೇಕು ಇವಾಗ ನೀವು ಸಜೆಸ್ಟ್ ಮಾಡಿದ್ರೆ ಅದ್ರ ಪಡೆ ಗದ್ದೇ ಕರ್ಕೊಂಡ್ ಹೋಗುತ್ತು ಮ ಏನು ಪ್ರಾಬ್ಲಮ್ ಆ ತ್ರರ ಇಷ್ಟು ಏನೇನುೂ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಬಟ್ ಅಷ್ಟ ಆ ಥರ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಕಾರನ್ನ
ಓ ಓಕೆ ನೆಕ್ಸ್ಟು ಇಂಜಿನ್ ಕಾರು
ಹಂಜಿನ್ ಕರಐಸ್ ಯೂಶಲ್ ಕರ್ನಾಟಕದಲ್ಲಿ ಯೂಸ್ ಮಾಡ್ತರ್ವಿ ಎಕ್ಸಾಂಪಲ್ ಅಂತ ಅಂದ್ರೆ ನೀವೇ ನೋಡಿದೀರಾ ಅನ್ಸುತ್ತೆ ಬಿ ಎಮ್ ಡಬ್ಲ್ಯೂ ಅವೆಲ್ಲ ಕಾರ್ ಎಲ್ಲ ನೋಡಿದೀರಾ ಫಾರ್ಚುನರ್ ಅವೆಲ್ಲ ತುಂಬಾ ಹೈ ಬಡ್ಜೆಟಲ್ಲಿ ಇರುತ್ತೆ ಈಗ ನಿಮ ನೀವು ಪರ್ಚೇಸ್ ಮಾಡ್ಬೇಕಂತ ಈ ಡೀಸೆಲ್ ಕಾರ್ ಅಂದ್ರಲ್ಲ ಅದು ಮಾಮೂಲಿ ಯಾವ್ ಟೈಪ್ ಇರುತ್ತ ಕಾರ್ ಅದಲ್ಲಿ ಏನು ಚೇಂಜಸ್ ಇರಲ್ಲ ಏನ್ ಇಂಜಿನ್ ಹಾಕ್ಬೇಕು ನಾವೇ ಡ್ರೈವ್ ಮಾಡ್ಬೇಕು
ಇಂಜಿನ್ ಅವ್ರೇ ರೆಡಿ ಮಾಡಿರ್ತಾರೆ
ಅಲ್ಲ ಇಂಜಿನ್ ಅದೇ ಇಂಜಿನ್ ಅವರೇ ಮಾಡಿರ್ತಾರೆ ಅದ ನಾವು ಹಾಕ್ಸ್ಕೊಂಡು ನಾವೇ ಡ್ರೈವ್ ಮಾಡ್ಬೇಕು ಅದುಕಿ ಆಟೋಮೆಟಿಕ್ ತರ ಇಲ್ಲ ಅದು
ಹ್ಮ್
ಹಾಂ ಹಾ ಆ ಥರ ಈಗ ನೀವು ಯಾವ ಥರ ಕಾರ್ ತೊಗೋಬೇಕು ಅಂತ
ಡಬ್ಲ್ಯೂ ಆದ್ರೆ ಎಷ್ಟು ಫಾರ್ಚುನರ್ ಆದ್ರೆ ಎಷ್ಟು
ಫಾರ್ಚುೂನ್ ಅಂದರೆ ಹೆವಿ ರೇಟ್ ಇರುತ್ತೆ ಒನ್ ಕ್ರೋರ್ ಮೇಲೆ ಇರುತ್ತೆ ಇದು ನೈಂಟಿ ಟೂ ಲ್ಯಾಕ್ ಇರುತ್ತೆ ನೈಂಟಿ ಟು ಲ್ಯಾ ನೀವು ಪರ್ಚೇಸ್ ಮಾಡಿದ್ಮೇಲೆ ಡಿಪೆಂಡ್
ಲ್ಯಾಕ್ಸ್ ಎಲ್ಲ ಆಗುತ್ತಾ ಲ್ಯಾಕ್ಸ್
ಇವಾಗ ಹಾಂ ನೆಕ್ಸ್ಟ್ ಡೇ ತುಂಬಾ ಆಗುತ್ತೆ ಇವಾಗ ಮಿನಿಮಮ್ ಅಂತಂದರು ನೀವು ಮಿನಿಮಮ್ ಅಂತಂದರೆ ಈಗ ಎಕ್ಸಾಂಪಲ್ ನೀವೀಗೊಂದು ಕಾರ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅಟ್ಲೀಸ್ಟ್ ಅದು ಫೈ ಲ್ಯಾಕ್ ಮೇಲೆ ಇರುತ್ತೆ
ಓಹ ಇಲ್ಲ ನೈಂಟಿ ಟು ಸಮಥಿಂಗಲ್ಲೆಲ್ಲ ಇರುತ್ತಲ್ಲ
ಹಾಂ ಇರುತ್ತೆ ಅಲ್ಲ ನೀವು ಇರ ಏನು ಅರ್ಥ ಆಗ್ಲಿಲ್ಲ
ನೈಂಟಿ ಟು ತೌಸಂಡ್ ಆ ಥರನೂ ಇರುತ್ತೆ
ಹ ಅದು ಸೆಕೆಂಡ್ ಸೆಕೆಂಡ್ ಇ
ಏನು ಸ್ವಲ್ಪ ಬ್ರ್ಯಾಂಡ್ಸ್ ಇರುತ್ತಲ್ಲ ಹೋಂಡಾ ಮಾರುತಿ ಲೈಕ್
ಹ ಹಂಗ್ ಆತರ ಇರುತ್ತೆ ಬಟ್ ನೀವು ಚೆನ್ನಾಗಿರತ್ತೆ ಫಸ್ಟ್ ಟೈಮ್ೇ ತಗೊಂಡ್ ಬಿಡ್ಬೇಕು ಮತ್ತ ಆಮೇಲೆ ತಗೋಬಾರ್ದು ಅಂತ ಅಂದ್ರೆ ಐ ಯಶಲ್ ನೀವು ಬೆಸ್ ಫಸ್ಟ್ ಮೇ ಫಸ್ಟ್ ಮೇಲೆ ಇದು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡಿದರೆ ಸಾಕು ಯಾಕೆಂದ್ರೆ ಸುಮ್ ಮತ್ತೆ ನೆಕ್ಸ್ಟ್ ಟೈಮು ಕಾರ್ ಬಗ್ಗೆ ಜಾಸ್ತಿ ತಗೋಕಕ್ಿದದು ಬರಲ್ಲ ಇವಾಗೇ ಫಸ್ಟ್ ಟೈಮ ಇನ್ವೆಸ್ಟ್ ಮಾಡಿಬಿ್ರೆ ಸುಮನೆ ಯಕಕ್ ನೀವು್ಗ್ಲಗ್ಲ ಅದನೇ ತಗೊತೀರ ಅಂತ
ಓಕೆ ಓಕೆ ಅಂದರೆ ಈಗ ಕಲ್ ಹ್ಞ
ಫಸ್ಟ್ ಟೈ್ ತಗೊಂತಿದ್ದರಲ್ಲ ಸಮ್ಮ ಇವೆಸ್ಟ್ ಮಾಡಬಿಡಿಿ ಏನಲ್ಲ ಲೋ ಆದರೆ ಏನಾಯಿತ ಅಂತಾನು ಹೇಳತಿ ಹ ಇ ಎಮ್ ಐ ತ್ರೂನು ಹೋಗ್ಬಹುದು ಲೋನ್ ತ್ರೂನು ಹೋಗ್ಬಹದು
ಹಾ
ಇಲ್ಲಿ ಇನ್ನೊಂದ ಏನು ಪ್ರಾಫಿಟ್ ಅಂತಂದ್ರೆ ನೀವೀಗ ಯಾರ್ ತಗೊಂಡ್ರೆ ಯಾರಾರ್ಸ ಹೆಸ್ರಗ್ ಮಾಡಸ್ತಿರಲ್ಲಾ ಹೌದು ಹೆಣ್ಮಕ್ಳಿಗೆ ಹೆಸ್ರಗಾದ್ರೆ ಸ್ವಲ್ಪ ಫಿಫ್ಟಿ ಪ ಫಿಫ ಇದು ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಈಗ ಎಕ್ಸಾಂಪಲ್ ನಿಮ್ಮ ಹೆಸರು ಮಾಡ್ಕೊಂಡಣ ನಿಮಗೆ ಹೆಸರಿ ನಿಮ್ಮನ ಹೆಸರು ಮಾಡಸ್ರರಿ ಇವಾಗ ಸ್ವಲ್ಪ ಆಫರ್ ಬರುತ್ತೆ ಅವಾಗ ಹೆಣ್ಣು ಮಕ್ಳಿಗಂತೂ ಇನ್ನೂ ಆಫರ್ ಕೊಡ್ತಾರಂತೆ ಅದು ನಾನು ಕೇಳಿದ್ದೀರ ನಮ್ಮ ಅಕ್ಕ ಅಂದ್ರು ಹಂಗೆ
ಅದಕ್ಕೋಸ್ಕ ಯಾವಕ್ಕ ನಮ್ಮ ಅಕ್ಕನ ಹೆಸರಿಗಿದ್ದಾನ ಅ ಲೋನ್ ತಗೊಂಡ್ ಮಾಡಿದ್ರರು ಇಲ್ಲ ಅವ್ರಿಗೆಗ್ ಸ್ವಲ್ಪ ಇದು ಇದು ಸಿಕ್ತು ಪ್ರಾಫಿಟ್ ಸಿಕ್ತ ಾ ಅಲ್ಲೋ ಆಫರ್ ಸಿಕ್ತ ಅವ್ರಿಗೆ ಬೆಸ್ಟ್ ನೀವ್ ಏನೀಗ ಇವಾಗ ಅಕಸ್ಮಾತ್ ನೀವು್ ಬೇರೆ ಹೆಸರಿಗೆ ಈಗ ಅಕಸ್ಮಾತ್ ನಿಮ್ ಪೇರೆಂಟ್ ನಿಮ್ಮ ಫಾದರಸಗ ನೀವು ಮಾಡರ್ಸ್ರ ಹದತ್ರರ ಪ್ರಾಫಿಟ್ ಸಿಗಲ್ಲ ಬೆಸ್ಟ್ ನಿಮ್ಮ ಅಮ್ಮನ ಹೆಸರಿಗೆ ಆ ಥರ ಮಾಡ್ಸ್ರೆ ಪ್ರಾಫಿಟ್ ಸಿಗುತ್ತೆ ನಿಮಗೆ ಏನೋ ಅದ್ರಲ್ಲಿ ಲೋನ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಏನೋ ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾರೆ ಅವರೇ ಕಟ್ಕೊತಾರೆ
ಹೌದಿ
ಹಾ
ಅದೇ ಮತ್ತು ಕಲರ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತಾ
ಹ್ಞ ತುಂಬ ಕಲರ್ಸ್ ಚೇಂಜ್ ಇರುತ್ತೆ ಇವಾಗ ಬಿ ಎ ಫಸ್ಟ್ ಏನನ್ ಕೊಂಡಿದ್ ನಾವು ಬ ಬಿ ಎಮ ಡಬ್ಲ್ಯ ಬರ ವೈಟ್ ಬ್ಲ್ಾಕ್ಷ್ಟೇ ಇರುತ್ತ ಅಂದನ್ಕೊಂಡಿದ್ವಿ
ಇವಾಗ ರೀಸೆಂಟ್ ಹ
ಇಲ್ಲ ಆಗಿಂದನೇ ಕಲರ್ಸ್ ಇದೆ
ನಾನು ಅನ್ಕೊಂಡಿದ್ದೆ ಬಟ್ ರೀಸೆಂಟ್ಗ ಯಾರೊಬ್ರು ಬ್ಲಾಗರ್ ತಗೊಂಡ್ರು ಬಿ ಎಮ್ ಡಬ್ಲ್ಯೂ ಬ್ ರೆಡ್ ಕಲರು ಸೆವೆಂ ನೈಂಟಿ ಟು ಲ್ಯಾಕ್ಸ್ ಮಸ್ತ್ ಇದೆ ಕಾರ್ ಮಾತ್ರ
ಹಾ ಹಾ
ಹ್ಮ್್ಮ ನೀರ್ ತಗೋದ್ರ ಬೆಸ್ಟ್ ಫಾರ್ಚುನರ್ ಇಲ್ಲಂದ್ರ ಬಿ ಎಮ್ ಡಬ್ಲ್ಯೂ ನಿಮಗ್ ತಾರ್ ಇಷ್ಟ ಇಲ್ವಾ
ಹಾಂ ಇದೆ ಬಟ್ ಥಾರ್ ಕಾಮನ್ ಆಗಿದೆ ಅಲ್ಲ ಎಲ್ಲ ಕಡೆ
ಹಾಂ ಇವಾಗೆಲ್ಲ ಕಾಮನ್ಾಗಿಿಬಿಟ್ಟಿದೆ
ಹ್ಞೂ ಟ್ರೆಂಡೇ ಇರಬೇಕು ತಗೊಂಡ್ರೆ ಅದಕ್ಕೆ ಸ್ವಲ್ಪ ಇದು
ಅಟ್ ಲೀಸ್ಟ್ ಸ್ವಲ್ಪನಾದ್ರು ಅದಕ್ಕೆ ಲುಕ್ ಬೇರೆಯವರು ನೋಡಿದ ತಕ್ಷಣ ಈಗಾಗ್ಲಿ ಎಲ್ಲ
ಹಾ ಯಾರ ಹತ್ರನೂ ಇಲ್ಲ ಇದು ಇಲೆಕ್ಟ್ರಂಡಿ ವಾವ್ ಈಗ ನಾವು ಫಾರ್ಚುನರ್ ಆರ್ ಬಿ ಎಮ್ ಡಬ್ಲ್ಯೂ ದಾವಣಗೆರೆೆಯಲ್ಲಿ ಬಂದ್ರೆ ನಾವ್ಲ್ಲ ತಿರುಗಿ ತಿರುಗಿ ಪಕ್ಕ ನೋಡೇ ನೋಡ್ತೀವಿ ಹ ಜೀಡ್ರಲ್ಲಾಗಿ
ಯಾರು ಆಲ್ಮೋಸ್ಟ್ ಯಾರು ತಗೊಂಡಿಲ್ಲ ಅಷ್ಟು ತಕ್ಕೊಂಡು ಕಾಸ್ಟ್ ಕೊಟ್ಟು ಅದನ್ನು
ಅದೇ ಎಲ್ಲರೂ ಕಾಮನ್ ಆಗಿ ಇರೋ ಕಾರ್ಸ್ಗಳನ್ನೇ ಶಿಫ್ಟು ಅವನು ತಗೊಂಡಿದ್ದಾರೆ
ಅದು ಮಾರುತಿ ಮತ್ತೆ ಅದ ಸುಸುಕಿ ಅದನ್ನೇ ತಗೊಂಡಿದ್ದಾರೆ
ಸೊ ಏನೋ ಟ್ರೆಂಡಿಯಾಗಿರಬೇಕು ಎಲ್ಲರೂ ಯಾವತ್ತೂ ನೋಡದೇ ಇರೋ ಥರ ಫೀಲ್ ಆಗಬೇಕಲ್ವಾ ಆಗ ಹ್ಯಾಪಿ ಫೀಲ್ ಆಗುತ್ತೆ ತಗೊಂಡಿದ್ದಕ್ಕೂ ಹ್ಮ್
ಬೆಸ್ಟ್ ನೀವು ತಗೋದಾದ್ರೆ ನನಗ ಒಂದಸವಪ ಪ್ರಕಾರ ಬಿ ಎಮ ಬ್ಲ್ಯೂನ ತಗೋಬಹುದು ಇಲ್ಲಂದ್ರೆ ಾರ್ಚುನರ್ ತಗೋಬಹುದು
ಹಾ
ಬಿ ಎಮ್ ಡಬ್ಲ್ಯೂ ಕಂಪೇರ್ ಮಾಡಿ ಫಾರ್ಚುನರ್ ಕಂಪೇರ್ ಮಾಡಿದರೆೆ ಸ್ವಲ್ಪ ಲಿಟ್ಲ್ ಬಿಟ್ಟು ಡಿಫ್ರೆನ್ಸ್ ಬರುತ್ತೆ ಫಾರ್ಚುನರ್ ಫಾರ್ಚುನರ್ ಐ ಆಗುತ್ತೆ ಬಿ ಎಮ್ ಡಬ್ಲ್ಯೂ ಸ್ವಲ್ಪ ಲೋ ಆಗುತ್ತೆಷ್ಟೆ
ಹೌದಾ
ಅಲ್ಲಿ ಇಟ್ಟಲ್ಲಿ ಬಿಟ್ಟು ಅಷ್ಟೊಗೊಂಡ ನೀ ಡಿಫ್ರನ್ಸ್ ಆಗಲ್ಲ
ಹ್ಮ್
ಅದರಲ್ಲಿ ಫಾರ್ಚುನರ್ ಬೆಸ್ಟ್ ಅಂತ ಅಂತಾರೆ ಎಲ್ಲರೂ ಬಿ ಎಮ್ ಡಬ್ಲ್ಯೂಗಿನ ಬಟ್
ಥಾರ್ ಸ್ಟಾರ್ಟಿಂಗಲ್ಲಿ ಥಾರ್ ತುಂಬ ಇಷ್ಟ ಇತ್ತು ಲೈಕ್ ಅದು
ಇವಾಗ ಎಲ್ಲರರುೂ ಜಾಸ್ತಿ ಇಷ್ಟ ಪಡ್ತಿದ್ದಾರೆ
ತುಂಬಾ ಅಸ್ಥೆಟಿಕ್ ಆಗಿದೆ ಅಲ್ಲಾ
ಹ್ಮ್ ಬಟ್ ಅದ ಒಂಂತರ ಲುಕಿಂಗ್ ಚೆನ್ನಾಗಿದೆ ತಾರಿಂದು
ಅದರಲ್ಲೂ ಬ್ಯಾಕ್ ಮತ್ತು ಅದು ಗ್ರೇ ಮತ್ತೆ ಅದಕ್ ಸ್ವಲ್ಪ ಲೈಟಿಂಗ್ಸ್ ಫ್ರಂಟ್ ಬ್ಯಾಕ್ ಲ್ಲಿ ಇನ್ನರ್ಸ್ ಅಲ್ಲಿ ಸ್ವಲ್ಪ ಡೆಕೋರೇಟ್ ಬಟ್ ಇರೋದನೇ ಆಲ್ಟರ್ ಮಾಡಿಸ್ಕೊಂಡ್ರೆ ಇನ್ನೂ ಲುಕ್ಕು
ಹ ಹೌದು ಫಾರ್ ಎಕ್ಸಾಂಪಲ್ ಈಗ ನಂದು ಇಂಜಿನಿಯರ್ ಕಲ್ ಇಂಜಿನಿಯರಿಂಗ್ ನಮ್ ಇಂಜಿನಿಯರಿಂಗ್ ಅಲ್ಲೇ ಇಷ್ಟೊಕ್ಕಂ ಜನ ತರತರ್ತಿದ್ದಾರೆ ಏನು ಡಿಫ್ರೆನ್ಸ್ ಇಲ್ಲ
ಹಾ ನೋಡಿ ಈಗ ಏನು ಡಿಫ್ರೆನ್ಸ್ ಅದೇ ಸ್ಟಾರ್ಟಿಂಗ್ ಅಲ್ಲಿ ತಾರ್ತಂದಾಗ ಎಲ್ಲರೂ ವ ವ್
ವ್ಂತಿದ್ರು ಹೌದು ಇವಾಗ ಎಂತ ಡಿಫ್ರನ್ಸ್ ಈ ಒಂದಂದು ಫೈವ್ೆಂಬರ್ ಸಿಕ್ಸ್ ಮೆಂಬರ್ಸ್ ತಾರ್ ತರ್ತಿದಿದ್ದಾರೆ ಇವ್ರೇನ್ ತ ರ್ತಿದಾರಲ್ಲ ಅನ್ಕೊಂಡು ಸುಮ್ಮನೆ ನಾವವು ಕಾಮನ್ ಆಗ್ಿಬಿಟ್ಟಿದೀವಿ ನೋಡೋದಷ್ಟೇ ಯವಾಗಾದ ಎಕ್ಸಾಮ ಹ ಅದ ಯಾರಾದ್ರ ಒಬ್ರು ಬಿ ಎ ಡಬ್ಲ್ಯ ತಗೊಂಬಂದು ಾರ್ಚುನರ್ ತಗೊಂಬಂದ್ರ ನವು ಅದಿಂಗ ನೋಡ್ತೀವಿ
ಹಾಂ ಲೇ ಅದು ಫಾರ್ಚುನರ್ ಅದು ಫಾರ್ಚುನರ್ ಅಂತೀವಿ ಹಾಗೆ ಹ್ಮಞ
ಅದಕ್ಕೆ ಟ್ರೆಂಡಿಂಗ್ ಅಲ್ಲಿ ಇರೋ ತಗೋಬೇಕಲ್ಲ ಅಂತ
ಹ
ನಿಮಗೆ ಎಷ್ಟ ಬಡ್ಜೆಟ್ ಆದ್ರೆ ಓಕೆ
ನಮ್ಗೆ ಎಷ್ಟಾದ್ರೂ ಓಕೆ ಆದರೆ ಟ್ರೆಂಡಿ ಹ ಫುಲ್ಲ ಫುಲ್ ಟೈಮ್ ಇನ್ವೆಸ್ಟ್ಮೆಂಟು ಲೈಫ್ ಟೈಮ್ ಬರಬೇಕಲ್ವಾ ಹ್ಞ ಸುಮ್ಮನೆ ಈಗ ತಗೊಂಡು ಮತ್ತೆ ಅರ್ಧ ಹಾಕಿ ಅವೆರಡು ಸೇರಿದ್ರೆ ಒಂದು ತಗೊಳ್ಳೋ ಥರ ಇರಬೇಕು
ಅದು ಹೌದು ಹೌದು ಹಂಗಂದ್ರೆ ಬೆಸ್ಟ್ ಬೆಟರ್ ನೀವು ಪರ್ಚೇಸ್ ಮಾಡದ್ರೆ ಬಿ ಎಂ ಬಿ ಅ್ರೆ ಫರ್ಚ ಮಾಡ ತಗಳ್ರಿ ಒಂದ್ಸತಿ ನೋಡ್ರಿ ನಾ ಬೇರೆಯರ ಹತ್ರ ವಿಚಾರಸ್ರಿ
ಹ್ಮ್
ಹೆಂಗಿದೆಕ್ಕಾ ಯಾಕೆಂದ್ರೆ ಒಬ್ಬ್ರ ಹತ್ರ ತಿಳ್ಕೊಂಡು ನಮಗಗೆ ಎಷ್ಟು ಗೊತ್ತಿರ್ತೋ ಅಷ್ಟು ಹೇಳ್ತೀವಿ ಹೀಗದ ಬೆ ಇ ತೊಕೊಂಡ್ ಜನ ಹತ್ರ ಕಳ್ಕೊಂಡ್ ತಿಳ್ಕೊಂಡ್ರೆ ನಮಗ್ ನಾಲೆಜ್ ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಾಗುತ್ತೆ ಮತ್ತ ಆಂಗ ಇನ್ನ ತಗಣಕ್ ನಿಮಗನ್ನ ಬೆಟರ್
ಹ್ಮ್ ಹಾ್
ಅದಕ್ಕೆ
ಹಗೆ ಹ್ಮ್ ಬಿಎಮಂಡಡಬ್ಲ್ಯೂನೇ ತಗೊೊಳ್ಳೋ ಅನ್ನ ಬಿಿಡಿ
ಹ್ಮ್ ಹ್ಮ್ ಹ್ಮ
ಇಲ್ಲಿ ಬೆಂಗ್ಳೂರಲ್ಲಿ ಚೆನ್ನಾಗಿರುತ್ತೋ ದಾವಣಗೆರೆ
ದಾವಣಗೆ ರೆಬ್ಬ ಡ ಬೆಂ್ಳೂರ ಬೆಸ್ು ಬೆಂಗ್ಳೂರು ಅಂದರೆ ಮೈಸೂರಲ್ಲಿ ಬೆಸ್ಟ್ ನೋಡಿರಿ ಮೈಸೂರಲ್ಲಿ ಮಸ್ತ ಇಿದೆ ಯಾವ್ದೋ ಅದು ಹೆಸರು ಬರ್ತಿಲ್ಲ ಸುಜುಕಿನ ಏನೋ ಇದೆ ಅಲ್ಲಿ ಮೈಸೂರಲ್ಲಿ
ಲೈಕ್ ಅದ್ದೇ ಕಂಪ್ನಿಯಲ್ಲಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತಲ್ಲ
ಹ್ಞೂ ಅ ಥರಲ್ಲ ಕಮ್ಮನಿ ತಗೋಬೋದು ಅದೇ ಬೆಸ್ಟು ಬೆಂ ಹಾ ಹೌದು
ಸೊ ಬಿ ಎಂ ಡಬ್ಲ್ೂ ತಗೋಣ ಇನ್ನೇನ್ ಫಾರ್ಚುನರ್ ಎಲ್ಲರ ಹತ್ರ ಇರುತ್ತೆ
ಹ ಹೌದು ಫಾರ್ಚುನರ್ ಇಲ್ಲ ಫಾರ್ಚುನರ್ ಜಾಸ್ತಿ ಜನ ಹತ್ರರಲ್ಲ ಯಾಕಂದ್ರೆ ಬಿ ಎಮ ಡಬ್ಲ್ಯ ಜಾಸ್ತಿ ಇದಾಗಿ
ಬಿಕಾಸ್ ನನ್ನ ಮನೆಯಲ್ಲಿ ಜಾಸ್ತಿ ಅದೇ ಇರೋದು ಶಿಫ್ಟು
ಹೌದಾ
ಚರ್ಾರ್ ಬಟ್ ಥಾರ್ ಮತ್ತು ಇದು ಬಿ ಎಮ್ ಡಬ್ಲ್ಯೂ ಯಾರ ಹತ್ರನೂ ಇಲ್ಲ ಹಾಂ
ಹ್ಮ್ ಹ್ಮ್
ಹ್ಮ ಸೊ ಅದನ್ನೇ ಯೂಸ್ ಮಾಡಿದವಿ
ತಗೊಂತಿರಾ ಫುಲ್ ಇವಾಗ ಲೈಫ್ ಟೈಮ್ ಇವಾಗಲ ಇನ್ವೆಸ್ಟ್ ಮಾಡ್ಬಿ್ರಿ ಇದ ಮತ್ತ ನೆಕ್ಸ್ಟ್ ನೆಸ್ಟ್ ಆಮೇಲೆ ಇನ್ನೊಂದ್ ಸತಿ ತಗೋಬೇಕು ಅಂತದು ಇದಿರಬಾರ್ದು
ಹ್ಮಞ ಆಯ್ತು ಇವಾಗ ಅದನ್ನೇ ತಗೊತೀವಿನ್ ನೇನು ಹ್ಮ್ ಸರಿ ತಳಿ
ಹ್ಞ ಸರಿ